ಹಾ ನಮ್ಮ ಮುಖಂಡರು ಬಹಳ ಇದಿದ್ದಾರೆ ನೋಡಿ.
ಮುಖಂಡರಿಗೆ ತೊಂದರೆ ಮಾಡಬೇಡಿ ಮತ್ತೆ ಅವರು ಪುನಮ್ ತೊಂದರೆ ಮಾಡುತ್ತಾರೆ ನಮ್ಗೆ
ಮನುಷ್ಯ ಚ ಚೊಲೋ ಇದ್ದಾರೆ ರೀ ಅವರು
ಹೌದು ತುಂಬಾ ಜಾನರು ಕೂಡ ಅವರು.
ಹೌದು ಬಹಳ ಜಾಣ ಬಹಳ ಅವರು ಬಹಳ ಇದಿದ್ದಾರೆ ಜಗತ್ ಪ್ರಸಿದ್ಧ ಇದ್ದಾರೆ.
ಹ್ಮ್
ಹ್ಮ್ ಹ್ಮ್ ಮತ್ತೆ ಅಪ್ಪ ಮತ್ ಹೌದ ಆರಾಮಾಗಿದ್ದಾರೆ.
ಮತ್ತೆ ಯಾವ ರೀತಿ ಇದೆ ನಿಮ್ಮ ಕಾಲೇಜು.
ನಮ್ಮ ಕಾಲೇಜ್ ಈಗ ನಾವ್ ನೋಡಿ ಈಗ ಕಾಲೇಜೆನು ಬದಲಾಯಿಸಿಲ್ಲ.
ಹ್ಮ್
ಭೀಮರಾಯನಗುಡಿಗೆ ಬಂದ್ದೀವಿ ವಾಪಸ್.
ಈಗ ಪುನ್ ಮತ್ತೆ ಭೀಮರಾಯನ ಗುಡಿಗೆ.
ಹೌದು ವಾಪಸ್ ಪುನಃ ಭೀಮರಾಯನ ಗುಡಿಗೆ ವಾಪಸ್ ವಾಪಸ್ ಬಂದೆವು ಎಲ್ಲಾ ಕಡೆ ಸುತ್ತಿ ನೋಡಿದೆವು ಅಗಲಿಲ್ಲ ಎಲ್ಲಾ ಕಡೆ.
ಮತ್ತೆ ನಾನು ಏನು ಕೇಳಿದೆ. ಹೈದ್ರಾಬಾದ್ ಅಲ್ಲಿ ಐ ಐ ಟಿ ಮಾಡಿ ಅದು ಬೇಡ ಆಗಿ ಮತ್ತೆ ರಷ್ಯಾಗೆ ಹೋಗಿ. ವೈದ್ಯಕೀಯ ಪದವಿಯನ್ನು ಮುಗಿಸಿ ಮತ್ತೆ ಪುನಃ ಭೀಮರಾಯನಗುಡಿಗೆ ಬಂದ್ದೀರಿ.
ಹೌದು ಎಲ್ಲಾ ಅಲ್ಲಿನೂ ಬೇಸರ ಆಯ್ತು ಅಲ್ಲಿ ಬಿಟ್ಟಕಸ್ ಇಲ್ಲೇ ಬಂದ್ಬಿಟ್ಟೆ ನಾವ್.
ಅಲ್ಲಿ ನೀವೇ ಬಂದ್ರ ಅವರು ಕಳಸಿದಾರ ನಿಮ್ನ.
ಇಲ್ಲ ಪಕ್ಕತ್ತ್ ಹೋದ್ರೂ ಬಂದ್ಬಿಟ್ಟೇವ್ ನಾವು.
ತುಂಬಾ ಬೇಜರ್ ಆಯ್ತಪ್ಪ ಇದು.
ಏನ್ ಮಾಡಕ್ ಬರಲ್ಲ.
ಮತ್ತೆ ಭೀಮರಾಯನ ಗುಡಿ ಯಾವ ರೀತಿಯಾಗಿದೆ.
ಭೀಮರಾಯನ ಗುಡಿ ಮಾತ್ರ ಇಲ್ಲಿ ನೋಡಿ ತಂಪವಾದ ವಾತಾವರಣ ಬರೀ ಗಾಳಿ ಬೀಸುತ್ತೆ.
ಸ್ವರ್ಗಕ್ಕೆ ಎರಡು ಏನು ಆಗ
ನಿಮ್ಮ ಹೌದು ಹೌದು ಎರಡೇ ಗೇಣು ಸ್ವರ್ಗಕ್ಕೆ. ನಿಮ್ಮ ಅವಾಜ್ ಕೇಳಸ್ತಾ ಇಲ್ಲ ಮತ್ತ್ ತ್ತಾಡಿ‌.
ಕೇಳಸ್ತಾ ಇದೆ ಅಲ್ಲ.
ಹಾ ಹೌದೌದು ಈಗ ಕೇಳ್ತಾ ಇದೆ ಸ್ವಲ್ಪ.
ಸ್ವಲ್ಪ್ ಹಾ ಮತ್ತೆ ಕಾಲೇಜಿನ ವಾತಾವರಣ ಯಾವ ರೀತಿ ಇದೆ.
ಕಾಲೇಜಿನ ವಾತಾವರಣ ಮಾತ್ರ ಅಷ್ಟೇನು ಅತ್ ಇದೆ ಇದೆ ಅಂದ್ರೆ ಗಿಡ ಮರಗಳು ಹಚ್ಚಿದ್ದಾರೆ.
ಮತ್ತೆ ಇದು ಮಳೆಗಾಳ ಅಲ್ವಾ ಇಲ್ಲಿ ಮಳೆ ಜಾಸ್ತಿ ಆಗುತ್ತವಾ ಅಥವಾ ಇಲ್ಲ.
ಇಲ್ಲ ಇಲ್ಲ ಮಳೆ ಈಗ ಚಾಲೂ ಆಗ್ಬೇಕು ಬರೀ ಗಾಳಿ ಬೀಸದ್ರೆ ಏನ್ ಮಾಡೋದು ಹೇಳ್ರೀ.
ಹೌದು ಮಳೆನೇ ಆಗ್ತ ಇಲ್ಲಪ್ಪ ಈ ವರ್ಷ ಸರಿಯಾಗಿ.
ಜೂನ್ ತಿಂಗಳಲ್ಲಿ ಮಳೆ ಆಗ್ಬೇಕಾಗಿತ್ತು ಬರೀ ಎರಡು ದಿನಾ ಆಗಿದೆ ಬರಿ ಮಳೆ.
ರೈತರು ತುಂಬಾ ಸಂಕಷ್ಟದಲ್ಲಿದ್ದಾರೆ‌.
ಹೌದು ಬಹಳಾ ಸಂ
ಮೊನ್ನೆತಾನೆ ಮಹಾರಾಷ್ ಟ್ಟಕ್ಕೆ ಸಿಕ್ಕಾಪಟ್ಟೆ ಆಯ್ತು ನಮ್ಮ ಕರ್ನಾಟಕದಲ್ಲಿ ಮಳೆ ಆಗಿಲ್ಲಾ.
ಆಗಿಲ್ಲಾ. ಜುಲೈ ತಿಂಗಳು ಜುಲೈ ಹತ್ತು ಬಂತು ಜುಲೈ ಅಲ್ಲಿ ಅಂತ್ರು ಆಗ್ಬೇಕು ಜುಲೈನಲ್ಲೂ ಆಗ್ಲಿಲ್ಲಾ.
ನೋಡೋಣ ಶ್ರಾವಣಕ್ಕೆ ಆದ್ರೂ ಆಗುತ್ತಾ ಅಥವಾ ಇಲ್ಲಾ ಅಂತ ಹೇಳಿ.
ಏನ್ ಮಾಡುತ್ತೆ ಏನ್ ಮಳೇನೆ ಏನ್ ಗೊತ್ತೇ ಇಲ್ಲಾ ಬರಿ. ಜೂನ್ ತಿಂಗಳಲ್ಲಿ ಬರೀ ಎರಡೇ ದಿನಾ ಹೆಚ್ಚಾನ ಹೆಚ್ಚ ಅಂದ್ರೆ ಎರಡೇ ದಿನಾ ಆಗಿತ್ತೆ ನೋಡ.
ಮಾಮೂಲಿಯಾಗಿ ನಾಗರ ಪಂಚಮಿಯ ಹೊತ್ತಿನಲ್ಲಿ ಆಗುತ್ ತ್ತೆ ನೋಡೋಣ ಏನಾಗುತ್ತೆ ಅಂತ ಹೇಳಿ.
ಪಂಚಮಿ ಹೋಗಿದೆ.
ನಾಗರ ಪಂಚಮಿ. ಆಗಸ್ಟ ಹದಿನಾಲ್ಕರಂದು ಇರಬಹುದು ಅನಸುತ್ತೆ ನನಗೂ.
ಒಬ್ಬ ಒಬ್ಬ ಬಂತಂದಂಗಾಯ್ತು ಇಷ್ಟು ಅಂದ್ರೆ ನಾವು ಸ ಇದು ನಮ್ದ ಎಲ್ಲಾ ಕಾಲೇಜ್ ಮುಗಿಯುತ್ತ ಅನಿಸ್ತು.
ನಮ್ಮದು ಅಗಸ್ಟ ಇಪ್ಪತ್ತೊಂಬತ್ತರಂದು ಮುಗಿಯುತ್ತೆ.
ಹಾ ಆಗಸ್ಟ ಇಪ್ಪತ್ರೋಂಬತ್ತ.
ಅಗಸ್ಟ ಇಪ್ಪತ್ರೋಂಬತ್ತಂದು ಮುಗಿತ್. ಸಪ್ಟಂಬರ್ ಹದಿನೈದಕ್ಕೆ ಮತ್ತೆ ಎರಡ ದ್ವಿತೀಯ ವರ್ಷ ಪ್ರಾರಂಭವಾಗುತ್ತೆ.
ಹೌದು ಇದು ಇನ್ಸ್ಟಾದಲ್ಲಿ. ಟೂ ಬೈ ಎರಡು ಎರಡು ಬಾರ್ ಎಂಟು ಟಿಕ್ ಅಂತ ಬರುತ್ತಲ್ವಾ.
ಹಾ
ಎರಡು ಎರಡು ಬಾರ್ ಎಂಟು.
ಏನದು.
ಅದ ಇದು ಮೇಲೆ ಬರುತ್ತಲ್ವ ಕಾಲೆ ಪ್ಚ್ ಈಗ ಹುಡುಗೂರು ಭಗವಂತ್ರೆಯವರು ಇಟ್ಟಿದ್ರಲ್ಲ ಮೊನ್ನೆ.
ಹು
ಒಂದು ಒಂದ್ ಸೆಮಿಸ್ಟರ್ ಮುಗಿಯಣ ಒಂದ್ ಸೆಮಿಸ್ಟರ್ ಮುಗಿಯಣ ಒಂದ ಒಂದು. ಬಾರ್ ಎಂಟು ಟಿಕ್ ಅದಾದ್ಮೇಲೆ ಈಗ ಎರಡು ಬಾರ್ ಎಂ ಟು ತ ಹಾಕ್ತಾರೆ.
ಈ ರೀತಿ ನಾವು ಸೆಮ್ ಮುಗಿಸಿ ಇಡಬೇಕ ಹಾಗಾದ್ರೆ‌.
ಹೌದು ಬರೀ ಸೆಮ್ ಮುಗಿಬೇಕಂದ್ರೆ ಅಲ್ಲಿ ತಿಳ್ಕೋಬೇಕು ನಾವು ಎರಡು ಬೈ ಎಂಟು ಇನ್ಸ್ಟಾದಲ್ಲಿ. ಇನ್ಸ್ಟಾ ದಲ್ಲಿ ಎಷ್ಟು ಪೋಕಸ್ ಬೈ.
ನಮ್ದು ಯಾವ ರೀತಿ ಇದೆ ಅಂದ್ರೆ ಇಪ್ಪತ್ರೋಂಬತ್ತಕ. ಕ್ಕೆ ಸೆಮ್ ಮುಗಿಯುತ್ತೆ ಇಪ್ಪತ್ತೆಂಟರಂದು ರಕ್ಷಾಬಂಧನ.
ಅಬಾಬಾಬಾ ಹೌದ ಹೌದ.
ಮತ್ತೆ ಪುನಮ ಸೆಪ್ಟೆಂಬರ್ ಹದಿನೈದಕ್ಕೆ ಪ್ರಾರಂಭವಾಗುತ್ತೆ.
ಹೌದು ಸೆಪ್ಟೆಂಬರ್ ಹದನೈದಕ ಪ್ರಾರಂಭವಾಗುದ.
ಅಲ್ಲಿ ಸೆಪ್ಟೆಂಬರ್ ಹದನಾಲ್ಕರಂದು ಗಣೇಶ ಚತುರ್ಥಿ.
ಅಲ್ಲ ಅಲ್ಲ ಅಲ್ಲ ಅಲ್ಲ ಎಲ್ಲಾ ಈ ಬಂದಿದ್ ಬಿಟ್ಟಿದ್ದೇ ಇಲ್ಲಿ.
ಎಲ್ಲಾ ಗಣೇಶ ಚತುರ್ಥಿಯನ್ನು ಮುಗಿಸಿಕೊಂಡ ಅನಂತರ ಕಾಲೇಜಿಗೆ ಬರಬೇಕು.
ಹೌದು ಇನ್ನೋ ಒಂದ ತಿಂಗಳಲ್ಲಿ ನಮ್ಮ ಫಲಿತಾಂಶ ಪ್ರಕಟಣೆ ಆಗುತ್.
ಹೌದಪ್ಪಾ ಆಗುತ್ತೆ ಮೊದಲ ಸಮ್ಮಿನ ಫಲಿತಾಂಶ.
ಹು ಪ್ರಕಟ ಆದಾಗ ಮನೆಯಲ್ಲಿ ಮೆಟ್ಟಿನ ಏಟ್ಟು ಬೀಳ್ತವೆ ನಮಗೆ.
ಹಾ ಬಳುಕ್ಕೆ.
ನಾಗರ ಪಂಚಮಿ ಆಗಸ್ಟ್ ಇಪ್ಪತ್ತ್ ಮೂರರಂದ್ ಇದೆ ಭಾನುವಾರದಂದು.
ಹ್ಮ್ ಅದು ಇದೆಯಾ, ಅಂದ್ರೆ ನಮ್ ದಿನ ಒಂದು ಇನ್ನೊಂದ್ ಇಪ್ಪತ್ರಿಂದ, ಇಪ್ಪತ್ತೈದು ಮೂವತ್ ದಿನ ಅನ್ನಷ್ ಟ್ಟಿಗೆ ಬಂದ್ಬಿಡುತ್ತೆ ನೋಡಿ ಫಲಿತಾಂಶ ಪ್ರಕಟಣೆ ಆಗ್ಬಿಡುತ್ತೆ. ಎಷ್ಟು ಮಂದಿ ಏನ್ ಏನ್ ಕಿಸಿದಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ.
ಹ್ಮ ನಮ್ಮ ಫಲಿತಾಂಶ ನಮ್ಮ ಜೂನಿಯರ್ ಬಂದ್ ಬಳ್ಕೆ ಕೊಡ್ತರನ್ಸುತ್ತೆ.
ಏನ್ ಗೊತ್ತಿಲ್ಲ ಅಂದ್ರು ಬರ್ತದೆ ಅಂದ್ರೆ ಸೆಮಿಸ್ಟ್, ಅಂದ್ರೆ ಪ ಪರೀಕ್ಷೆ. ಪ ಪ ಇದು ಸೆಕೆ ಎರಡನೇ ವರ್ಷದ್ ಪರೀಕ್ಷೆ ಇರುತ್ತಲ್ವಾ? ಅದ್ರ್ಕ್ಕಿತ ಒಂದು ವಾರ ಮುಂಚೆ ಕೊಡ್ತರಂತೆ.
ಹೇಳ್ದ್ರಾ ನಿಮ್ಗೆ ನಿಮ್ಮ ಗೆಳೆಯರು.
ಹೌದು ಅವ್ರು ಇವ್ರು ಹೇಳ್ದ್ರು ಅವ್ರ್ ಹೆಸ್ರೇನು ಮ ಮಲ್ಲಿಕಾರ್ಜುನ್ ಗಡ್ಡಾಡಿ ಅವ್ರು
ಅವ್ನ್ದು ತುಂಬಾ ಸ್ನೇಹ ಅಂತೆ?
ಇಲ್ಲ ಇಲ್ಲ ಅವ್ರು ಅವ್ರ್ ಮುಖಂಡ್ರ್ ಇದಾರಲ್ಲ ಪ್ರದೀಪ್ ಚಿಗ್ಗಾವಿ ಅವ್ರು, ಅವ್ರ್ದು ಅವ್ರ್ದು ಬಾಳ ಚಡ್ಡಿ ದೋಸ್ತು.
ಹ್ಮ್ ಮುಖಂಡ್ರವ್ರು ಇಲ್ಲೇ ಇದ್ದಾರೆ ನಮ್ಮ ಬಾಜುನ.
ಹೌದು ಅವ್ರ್ ಚಡ್ಡಿ ಹಾಕೊಂಬಂದಿದರಲ್ಲ ಅವಾಗೆ ತಿಳ್ಕೋಬೇಕು ನೀವು ಅವ್ರ್ ಚಡ್ಡಿ ದೋಸ್ತ್ ಯಾರಂದ್ರೆ ಮಲ್ಲು ಗಡ್ಡಾಡಿಅವ್ರು.
ಗಡ್ಡಾಡಿ ಅವ್ರಾ, ಹ್ಮ್ ಅವ್ರು ಬಂದಿಲ್ಲಲ್ವಾ ಒಬ್ಬರೇ ಬಂದಿದ್ದಾರೆ.
ಹ್ ಇಲ್ಲ ಅವ್ರು ಸ್ವಲ್ಪ ಗಡ್ಡಾಡಿ ಅವ್ರ್ ಎಲ್ಲೋ ಹೋಗಿದ್ದಾರೆ ಇವ್ರು ಚಡ್ಡಿ ಮೇಲ್ ತಿರ್ಗಾಡಕತ್ತಿದ್ದಾರೆ.
ಹ್ಮ್ ಅವ್ರು ಏನೊ ಪೊಲೀಸ್ ಪರೀಕ್ಷೆಗೆ. ತಯಾರಿ ನಡ್ಸ್ತಾ ಇದಾರಂತೆ.
ಹೌದೌದು ಅವ್ರು ಇವ್ರ್ ಭಗ್ವಂತಿ ರಾಯ್ ಗೌಡವ್ರು ಮತ್ತು ಗುಂಡಾಡಿಯವ್ರು ಮೂರು ಜನ. ಆಹ್ ಮೂರು ಜನ ಪ ಪ ಇದು ಪೊಲೀಸ್ ಕಾನ್ಸ್ ಟೇಬಲ್ ಹುದ್ದೆಗೆ ಭರ್ತಿ ಮಾಡಿದ್ದಾರೆ.
ನಾನು ಮೊನ್ನೆ ಮೈದಾನಕ್ಕೆ ಹೋಗಿದ್ದೆ ಅಲ್ಲಿ ಅವ್ರೂ ರನ್ನಿಂಗ್ ಓಡ್ತಾ ಇದ್ರು ಹ್ಮ್.
ಒಬ್ಬವ್ ದೊಡ್ಡ ಕೆಲ್ಸನೇ ಮಾಡ್ತಾ ಇದರ್ ಅವ್ರು.
ತದನಂತರ ದೈಹಿಕ ಶಿಕ್ಷಣ ಶಿಕ್ಷಕರು ಬಂದು ಕೇಳಿದ್ರು ಎಷ್ಟ್ ಟು ರೌಂಡು ಓಡಿದಿರಿ ಅಂತ ಹೇಳಿ.
ಹಾ
ನಮ್ಮ ಉಂಡಾಡಿ ಗುಂಡವರು ನಾನು ಐದು ರೌಂಡ್ ಓಡಿದ್ದೀನಿ.
ಹೌದು ಹೌದು, ಅದು ಹೋಲಿ ಬಿಡಿ. ಈಗೆಲ್ಲಾ ಸೀಟ್ ಎಲ್ಲಾ ಮೊದ್ಲೆೇ ಇದಾಗಿ ಬಿಟ್ಟಿದವೆ. ರೊಕ್ಕಕ್ಕೆ ಕೊಂಡುಕೊಂಡು ಬಿಟ್ಟಿದೆ, ಯೂವ್ರೇನ್ ಬಾರ್ದೇನು ಯೂವ್ರೇನ್ ಬಾರ್ದೇನ್ ದೊಡ್ ಡ್ಡ ಇದ್ ಇದಾರೆ ಸುಮ್ನೆ. ಹೌದ್ ಈಗೆಲ್ಲ ಪಕ್ಕಕ್ಕೆ ಇದಾಗ್ ಬಿಟ್ಟಿದವೆ, ಬುಕ್ಕಾಗ್ಬಿಟ್ಟಿದ್ದಾವೆ ಅವೆಲ್ಲ.
ಮತ್ತೇ ಇವ್ರ ಬರೆದರೂ ಕೂಡ ಉಪಯೋಗವಿಲ್ಲ ಆ ಪರೀಕ್ಷೆ.
ಅವ್ರ್ ಗೌರ್ಮೆಂಟ್ಗೆ ರೊಕ್ಕ ಇಲ್ಲ ಈ ಎರಡು ಎರ್ಡರಿಂದ ಎರ್ಡೂವರೆ ಲಕ್ಷ ಮಂದಿ ಮಂದಿ ಭರ್ತಿ ಮಾಡಿದಾರೆ
ಮತ್ತೆ ವ ಏಳ್ನೂರ ಐವತ್ತು ಇದೆ ಶುಲ್ಕ ಅದರದ್ದು.
ಹ ಶುಲ್ಕ ಅದ್ ಏಳ್ನೂರ ಐವತ್ ಅಂದ್ರೆ ನೋಡು ಅಪ್ಪ ಅಲ್ಲೇ ಆಯ್ತು ಒಂದು. ಎಪ್ ಎ ಒಂದು ಒಂದೂವರೆ ಕೋಟಿ ಅಲ್ಲೇ ಆಯ್ತು.
ಹ್ಮ್
ಮತ್ತೆ ಇಲ್ಲಿ ಸೈಡ್ ಇನ್ಕಮ್ ಅಂದ್ರೆ ಈಗ ಸೀಟ್ ಭರ್ತಿ ಆಗೀರ್ ಇರ್ತಲ್ವಾ.
ಹ್ಮ್
ಮೂರ್ ಮೂರ್ ಸಾವಿರ ಸೀಟ್ ಇರ್ತಾವಲ್ಲ ಮೂರ್ ಸಾವಿರ ಸೀಟ್ ಅಲ್ಲಿ ನೋಡ್ ನೀನೇ ಒಂದು..
ಹಾಲೋ ಮೂರನ್ಮಿಷನ್
ಹಾ ಮೂರ್ ಸಾವಿರ ಇರ್ತಾವಲ್ಲ ಸೀಟು
ಹ್ಮ್ ಹ್ಮ್
ಅವುಕೆ ಅರವತ್ತರಿಂದ ಎಪ್ಪತ್ ಲಕ್ಷ ಕೊಟ್ಟು ಕೊಂಡ್ಕೋತಾರೆ.
ಹೌದಾ
ಎಲ್ಲ ಸೇರಿ ಒಂದು ನೂರರಿಂದ ನೂರ ಐವತ್ತರಿಂದ ಎರಡ್ ನೂರು ಕೋಟಿ ತನ ಆಗುತ್ತೇ ಇವೇಲ್ಲ
ತುಂಬ ತುಂಬಾ ದೊಡ್ಡದಾಗೈತಪ್ಪ ಇದು.
ಬರೀ ಇದು ಸಣ್ಣ ಖಾತೆ ಪೊಲೀಸ್ಗೆ
ಹ್ಮ್ ಹ್ಮ್
ಪಿ ಎಸ್ ಐ ಇದೆ
ತಹಶೀಲ್ದಾರ್ ಮತ್ತೆ ಗ್ರಾಮ ಲೆಕ್ಕಾಧಿಕಾರಿ ಮತ್ತೆ ತುಂಬಾ ಜಾಸ್ತಿ ಆಗತ್ತೆ ಅದಕ್ಕೆ.
ಹೌದು ಅದು ಪಿ ಸಿ, ಪಿ, ಎಸ್, ಐ, ಮತ್ತೆ ಅಗ್ರಿಕಲ್ಚರ್ ಆಫ್ ಹಟ್ಟಿಸರು
ಹ್ಮ್
ಮತ್ತೆ ಎಲ್ಲ ಎಲ್ಲಾ ಈಗ ಕಾಂಗ್ರೆಸ್ ಬಂತಂದ್ರೆ ಹಗರಣದ ಮೇಲೆ ಹಗರಣ ಪರೀಕ್ಷೆಗಳ ಹಗರಣ
ಈಗ ಭಾರತ ನಿಂತದ್ದೇ ಲಂಚಕ್ಕೆ.
ಹೌದು ಈಗ ನೋಡಿದಲ್ವಾ ಮೊನ್ನೆ ನೀಟ್ ಎಕ್ಸಾಮು ಲೀಕ್ ಆಯ್ತು.
ಹ್ಮ್
ಮತ್ತೆ ಇವು ಬರ್ತಾವಲ್ಲ ಟಿ. ಇ. ಟಿ. ಎಕ್ಸಾಮ್ ಶಿಕ್ಷಕರನು ತಗೋತಾರಲ್ವಾ ನೇಮಕ ಮಾಡ್ತಾರಲ್ಲ ಅದನ್ನು ಅದನ್ನುಇದಾಯ್ತು ಲೀಕ್ ಆಯ್ತು
ಹ್ಮ
ಮತ್ತೆ ಈಗ ಮೊನ್ನೆ ಏನೋ ಸುದ್ದಿ ಬಂದಿತ್ತು ಪೊಲೀ ಆರ್ಮಿ ಇದಾವಲ್ಲ
ಹ್ಮ್
ಅಂದ್ರೆ ಯಾವದೋ ಪರೀಕ್ಷೆ ಗೊತ್ತಿಲ್ಲ ಅಂದ್ರೆ ಆರ್ಮಿದಲ್ಲೂ ಯಾವದೋ ಒಂದು ಪರೀಕ್ಷೆ ಅ ಲೀಕ್ ಆಗ್ಯಾಯ್ತೆ ಅಂತೂ ಬ ಕೇಳ್ಪಟ್ಟೆ ನ
ಈಗ ಆದ್ರೆ ವಿದ್ಯಾರ್ಥಿಗಳ ಜೀವನ ತುಂಬಾ ಕಷ್ಟವಾಗುತ್ತೆ.
ಕರೆ ಕರೆ ಅದನು ಕರೆ ಇದನು ಎಲ್ಲಾ ಪರೀಕ್ಷೆ ಎಲ್ಲ ಪರೀಕ್ಷೆಗಳು ಲೀಕ್ ಆಗಿದಾವೆ ಯು. ಪಿ. ಎಸ್. ಸಿ. ಮಾತ್ರ ಅದೊಂದ ಬಿಟ್ರೆ ಮತ್ತೆ ಯಾವ್ದೂ ಲೀಕ್ ಆಗಿಲ್ಲ
ಹ್ಮ್ ವಿದ್ಯಾರ್ಥಿ ಈಗ ನಡೆದ್ರೆ ವಿದ್ಯಾರ್ಥಿಗಳು ಹ
ಕರೆ ಜಿ, ಜಿ. ಡಬ್ಲ್ಯು. ಸಹ ಆಗಿದೆ ಅದನು ಅಂದ್ರೆ ಭಾರತದಲ್ಲಿ ಎರಡನೇ ಸ್ಥಾನ ಬರುತ್ತೆ ಜಿ. ಡಬ್ಲ್. ಪರೀಕ್ಷೆ ಅದು ಸಹ ಲೀಕ್ ಆಗಿದೆ ಈಗ ಲೀಕ್ ಆಗಲಾರದ ಪರೀಕ್ಷೆ ಅಂದ್ರೆ ಯು. ಪಿ. ಎಸ್. ಸಿ. ಮಾತ್ರ
ಅದು ಲೀಕ್ ಆದ್ರೂ ಕೂಡ ಅದನ್ನು ಬೇದಿಸಲು ಆಗು
ಅವ್ರ ಸಣ್ಣ ಪುಟ್ಟ ಎಕ್ಸಾಮ್ ಸಹ ಲೀಕ್ ಆಗಿಲ್ಲ. ತಿಳ್ಕೊನಿ ಈ ಚಿತ್ರದಲ್ಲಿ ಅಂದ್ರೆ ಅವರು ಸಣ್ಣ ಪುಟ್ಟ ಹ. ಆ ಹಾ ಈಗ ಕರ್ನಾಟಕ ಅಷ್ಟೇ. ಇದು ಸೆಂಟ್ರಲ್ ಗೌರ್ಮೆಂಟ್ ಅವೆಲ್ಲ ನಡೆಸ್ತಾವಲ್ಲ ಅವೆಲ್ಲ ನಡೆಯೋದಿಲ್ಲಅವೇಲ್ಲ ಎಲ್ಲಾ ಲೀಕ್ ಆಗ್ತವೆ
ಹ್ಮ್
ಇವು ದೊಡ್ಡ ದೊಡ್ಡ ಅಂದ್ರೆ ಇವು ಇಂಟರ್ ನ್ಯಾಷನಲ್ ಲೆವೆಲ್ ಇವೆಲ್ಲ ಯು ಪಿ ಎಸ್ ಸಿ ಮಾತ್ರ.
ಹೊರ ರಾಜ್ಯದವರು ಬಂದು ಬರೀತಾರೆ ಎಲ್ಲಾ ಎಲ್ಲಾ ರಾಜ್ಯದವರೂ ಬರಿರ್ತಾರೆ ಮತ್ ಲೀಕ್ ಆಗ್ಬೇಕು ಯಾಕೋ ಲೀಕ್ ಆಗಲ್ಲ ಅದು.
ಮತ್ತೆ ನೀವು ಯಾವ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೀರಾ.
ನಾವು ಯಾವುದೂ ಇಲ್ಲ ಸುಮ್ನೆ ಇಲ್ಲಿ ತುಮ್ಮ ಕೂತಿದ್ದೇವಿ ನೋಡಿ.
ಸುಮ್ನೆ ಕುಂತಿದ್ರಾ ಮತ್ತೆ ನಾಲ್ಕು ವರ್ಷಗಳ ಕಾಲ ಕೃಷಿ ಪದವಿಯನ್ನು ಪಡೆದುಕೊಂಡು ನಂತರ ಏನು ಮಾಡ್ತೀರಾ.
ಏನಿಲ್ಲ ಸುಮ್ಮನೆ ಅದನ್ನು ಪದವಿ ತಗೊಂಡು ಮನೇಲಿ ಹೋಗ್ಬೇಕು ಮನೇಲಿ ಚಪ್ಪಲಿ ಏ ಟ್ಟು ಇಡ್ತಾರೆ ಚಪ್ಪಲಿ ಏಟ್ಟು ಇಟ್ಸ್ಕೋಬೇಕು.
ಮತ್ತೆ ಮುಂದೆ ಶಿಕ್ಷಣವನ್ನು ಮುಂದುವರೆಸುವುದಿಲ್ಲವಾ ನೀವು.
ಅದು ಮುಂದುವಸ್ಬೇಕಂದ್ರೆ ಇಲ್ಲಿ ಚೊಲೋತ್ನಾಗ ಓದ್ಬೇಕು ಚೊಲೋತ್ತನಾಗ ಪರ್ಸೆಸ್ ಸಿ ಜಿ ಪಿ ಮೇಂಟೈನ್ ಮಾಡ್ಬೇಕು ನಮ್ ಕೈಲಿ ಅದು ಆಗಲ್ಲ.
ಹೌದ ಹೌದು ಆಗಲ್ಲ ಆಗಲ್ಲ ನಿಮ್ ಕೈ
ರು ಬೇರೆ ರೀತಿಯ ಉದ್ಯೋಗವನ್ನು ನೋಡಿಕೊಳ್ಳುತ್ತೀರಿ ಹಾಗಾದ್ರೆ.
ಹೌದೌದು ಏನ್ ಮಾಡ್ಬೇಕು ಏನಾದ್ರು ಮಾಡ್ಬೇಕು ಚಪ್ಪಲಿ ಏಟ್ಟು ಓಡ್ಸೋಬೇಕು ಯಾವುದ್ರೂ ಒಂದು ಗೊಬ್ಬರದ ಅಂಗಡಿ ಹಾಕಬೇಕು.
ಆಯ್ತು ನಾವು ನಿಮಗೆ ಪುನಃ ಫೋನ್ ಮಾಡತೀನಿ ಮತ್ತೆ.
ಆಯ್ತಾಯ್ತು ಆಮೇಲೆ ಹಚ್ಚಿ.